ಹಲೋ
ಹಲೋ
ಕೇಳಿಸತಾ ಇದ್ಯಾ
ಕೇಳಿಸ್ತಿದ್ದೇನೆ ನಿಮಿಗೆ
ಆ ಕೇಳಿಸ್ತಿದ್ದೆ.
ಹ್ಮ್
ಏ ಆರಾಮು ನೀವೆಲ್ಲಾ ಹೆಂಗಿದ್ದೀರಾ?
ನಾವು ಖುಷಿ ಖುಷಿಯಾಗಿದ್ದೀವಿ. ಆ ನಂಗ್ ಆತರ ಯಾವ ಅಭ್ಯಾಸನು ಇಲ್ಲ ನಿಮ್ದು?
ಟೆ ಕಾಫಿ ಟೀ ಎಲ್ಲ ಏನ್ ಕುಡಿಯಲ್ಲ.
ಹ್ಮ್ ಮ ಮತ್ತೆ ಮತ್ತೆ ಬೇರೆದಾ?
ಇಲ್ಲ ಇಲ್ಲ ಅ ಜಸ್ಟ್ ಸ್ನಾಕ್ಸ್ ತಿನ್ಕೊಂಬಂದ್ವಿ ಹ್ಮ್ ಹ್ಮ್ ಹ್ಮ್ ಹ್ಮ್ ಮತ್ತೆ ಜಾಬು
ಜಾಬು ನಾನ್ ಮಾಡ್ತಿದೀನಿ ವರ್ಕ್ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯ್ತು.
ಹಾ ಹಾ
ಅ ಮಾಡ್ ಆತಾ ಇದೀನ್ ನಾನ ಇವಾಗ
ಇವಾಗ ಎಲ್ ಮಾಡ್ತಾ ಇದ್ದೀರಾ?
ಇವಾಗ ಒಂದು ಕಾರ್ಪೊರೇಟ್ ಮೈಸ್ ಗ್ಲೋಬಲ್ಸ್ ಅಂತ. ಆ ಕಂಪಿನಿಲ್ ಕೆಲ್ಸ ಮಾಡ್ ತ ಇದಿನಿ.
ಹ್ಮ್
ಅಂದ್ರೆ ಇಂಡಿಯನ್ ಅಕೌಂಟೆಂಟ್ ಸೀನಿಯರ್ ಅಕೌಂಟೆಂಟ್
ಹಾ ಹಾ ಹಾ ಪರವಾಗಿಲ್ಲ ಹಂಗಿದ್ರೆ
ಹ್ಮ್
ಮತ್ತೆ ಹೆಂಗಿದೆ ವರ್ಕ್ ಲೈಫ್ ಎಲ್ಲ ಅಲ್ಲಿ ಆಫೀಸ್ ಅಲ್ಲಿ ಎಲ್ಲಾ
ಏನ್ ಅಷ್ಟೊಂದ್ ಇರಲ್ಲ ನಮ್ದು ನಾರ್ಮಲ್ ಪ್ರೆಷರ್ ಏನ್ ಇರಲ್ಲ ಲೈಕ್ ಐ ಟಿ ಸೆಕ್ಟರ್ ಅಲ್ಲ ಎಲ್ಲ ವರ್ಕ್ ಮಾಡಿದೀನಲ್ವಾ ನಂಗೆ ಸೊ ಅದ ಕೋಲ್ಸ್ಕೊಂಡ್ರೆ ಇದು ತುಂಬಾ ಆ ಅಷ್ಟು ತಲೆ ಬಿಸಿ ಇರಲ್ಲ ಏನಿರಲ್ಲ ಆರಾಮ್ ಕೆಲಸ ಮಾಡ್ಕೊಂಡ್ ಹೋಗ್ಬಹುದು ಅ ಚೆನ್ನ ಅದೇ ಇದು ಆ ಅಲ್ಲಿ ಹೇಳ್ತಾರಲ್ಲ ಅಲ್ಲಿ ಪಳ್ಗಿರೋರು ಇದೆಲ್ಲಾ ಏನ್ ಅನ್ಸಲ್ ಅನ್ಸುತ್ತೆ ಕೆಲ್ಸ
ಅ ನಾ ನಾನನ್ ನಾನು ಇಲ್ಲ ಇ ಐಟಿ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದೇವೆ ಯಾರೋ ಫ್ರೆಂಡ್ ಒಬ್ಬ ರೆಫರ್ ಮಾಡಿದ್ದ
ಹ್ಮ್
ಸೊ ಅವ್ರ ಇವಾಗ ಲೇ ಆಫ್ ಎಲ್ಲ ಆಗಿದೆ
ಅವ್ರಗೆ
ನನ್ಗೆ ನನ್ಗೆ
ಓಕೆ ಯಾವ್ ಕಂಪ್ನಿಲ್ ವರ್ಕ್ ಮಾಡ್ತಿದ್ರಿ ನೀವು
ಇಲ್ಲ ಒಂದ ಎಂದ ಸೆಟ್ ಟ್ರ್ಯಾಕ್ ಅಂತ
ಓಕೆ
ಅದಲ್ಲಿ ಲೇ ಆಫ್ ಆಯ್ತು ಸೊ ಅದಕ್ಕೆ ನಾನು ಯಾವ್ದನ್ನೋ ಕೋರ್ಸ್ ಮಾಡ್ಕೊಂಡು ಡಾಟಾ ಆನಲಿಷ್ಟು ಕೋರ್ಸ್ ಮಾಡು ಅಂತ ಇದ್ರು ಸೊ ಅದು ಮಾಡ್ಕೊಂಡ್ ರ್ರೆ ಹೊರ್ಗಡೆ ಹೆಂಗಿದೆ ಅದುಕ್ಕೆ ಕೆಲ್ಸ ಸಿಗುತ್ತಾ ಡೈರೆಕ್ಟ್ ಆಗಿ ಅಥ್ವಾ ಬೇರೆ ಏನಾದ್ರು ಕೋರ್ಸ್ ಮಾಡ್ಲಾ
ಸಿ ಇವಾಗಿನ್ ಇದ್ರಲ್ಲಿ ಏನ್ ನಡತಿದೆ ಅಂದ್ರೆ ಅಹ ಇವಾಗ ಏನೇ ಬ ಲಿ ಫಾರ್ ಎಕ್ಸಾಮ್ ಎ ಐ ಇಂಟೆಲಿಜೆಂಟ್ ಅದ್ ಬಂದ್ರು ಕೂಡ ಹ ಏನು ನಮಗ್ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ ನಮ್ಗ್ ಅದ್ರ ಬಗ್ಗೆ ನಾಲೆಡ್ಜ್ ಇರ್ಬೇಕು ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಸೊ ಅವಾಗ ನಮ್ಮನ್ ಅವರು ತೆಗ್ಯಲ್ಲ ಕೆಲ್ಸ್ ದಿಂದ ಲೇಯ್ ಆಫ್ ಆಗಲ್ಲ ಸೊ ನಮ್ಗ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಅಂದ್ರೆ ಸೊ ಅವರು ಅದನ್ನ ಹೆಂಗ್ ಯೂಸ್ ಮಾಡೋದು ಅದು ಹೆಂಗೆ ವರ್ಕ್ ಅಲ್ಲಿ ಅಳ್ವಡ್ಸ್ಕೊಳ್ಳೋದು ಆತರ ಎಲ್ಲಾ ನಮಿಗ್ ದ್ರ ಬಗ್ಗೆ ಐಡಿಯಾ ಇರ್ಬೇಕು ಸೊ ವಾಗ ಅ್ ನಮಗೆ ಹೆಲ್ಪ್ ಆಗುತ್ತೆ ನೀವ್ ಯಾವದೇ ಕೋರ್ಸ್ ಮಾಡಿ ಎ ಐ ಮಾಡಿ ಟಾಟಾನಲ್ಲಿ ಸ್ಪೆ ಮಾಡಿ
ಹಾ
ಇವ ನಮ್ ನನ್ ಪ್ರಕಾರ ಕಾಮಸ್ ಅವ್ರಗೆ ನಮ್ಗೆಲ್ಲಾ ಏ ಐ ಅಷ್ಟು ಇವಾಗಲೇ ಬರದ ಡೌಟ್ ಇನ್ನ ಟೈಮ್ ತಗೊಳುತ್ತೆ ಇಂಜಿನಿಯರಿಂಗ್ ಅವ್ರ್ಗೆಲ್ಲ ತರ ಎದೋರಗೆಲ್ಲ ಕಷ್ಟ ಆಗುತ್ತೆ ಇವಾಗ ಡಿ ಕೋಡ್ ಮಾಡೋರ್ಗೆ ಸೊ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರೆಲ್ಲಾ ಆ ತರ ಕೋರ್ಸ್ ಮಾಡಿದ್ರೆ ಬೆಟರ್ ನೀವು ಮಾಡ್ಕೊಳ್ಳಿ ಎ ಐ ನೋ ಪ್ರಾಬ್ಲಮ್ ಡೇಟಾ ಅನಾಲಿಸ್ಟ ಮಾಡ್ಬೋದು
ಅದೇ ಅದೇ ಇವಾಗ ನಾನು ಒಂದ್ ಎರ್ಡ್ ಕಡೆ ವಿಚಾರ್ಸಿದ್ದೆ ಎಷ್ಟ ಆಗುತ್ತೆ ಏನಾಗುತ್ತೆ ಮತ್ತೆ ಸ ಯಾವ್ ಸರ್ಟಿಫಿಕೇಟ್ ಆ ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಟ್ ತಗೊಂಡ್ರೆ ಹೊರ್ಗಡೆ ಜಾಬ್ ಅವೈಲಬಿಲಿಟಿ ಇದ್ಯಾ ಮತ್ತೆ ಯಾವ್ದ ಯಾವ್ ಕೋರ್ಸ್ ತಗೊಂಡ್ರೆ ತುಂಬಾ ಕೆಲ್ಸ ಬೇಗ ಸಿಗುತ್ ಮತ್ತೆ ಯಾಕಂದ್ರೆ ನನ್ಗೂ ಮನೇಲಿ ಸ್ವಲ್ಪ ಪ್ರೆಷರ್ ಸ್ವಲ್ಪ ಬೇಗ ಕೆಲ್ಸ ತಗಂಬೇಕು
ಹ್ಮ್ ಏನ್ ಗೊತ್ತಾ ನೀವ್ ಏನೇ ಕೋರ್ಸ್ ಮಾಡಿದ್ರುನು ನೀವ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಇರ್ಬೇಕು ಆದ್ ಸಿಗುತ್ತೋ ಬಿಡುತ್ತೋ ದಿಪ್ ರೆಸ್ಯೂಮ್ ಕೂಡ ಮ್ಯಾಟರ್ ಆಗುತ್ತೆ ಸೊ ನೀವ್ ಹಿಂಟ್ ಕ್ರ್ಯಾಕ್ ಮಾಡೋದ್ ಮೈನ್. ಫಸ್ಟ್ ಥಿಂಗ್ ಅದೆ ನೀವ್ ಎಷ್ಟೇ ಕೋರ್ಸ್ ತಗೊಳಿ ಇವಾಗ ಎಷ್ಟೊಂದ ನನ್ ಗೊತ್ತಿರಂಗೆ ನನ್ ಫ್ರೆಂಡ್ಸ್ ಎಷ್ಟೊಂದ್ ಕೋರ್ಸ್ ಮಾಡಿದಿದ್ದಾರೆ ಬಟ್ ಸ್ಟಿಲ್ ಹೆಚ್ ಆರ್ ಮುಂದೆ ಕುತ್ಕೊಂಡು ಮಾತಾಡಕ್ ಎದರ್ಕೊತಾರೆ ಅಂತವ್ರನೆೆಲ್ಲ ಹೈಯಾರೆ ಮಾಡಲ್ಲ.
ಹಾ ಹಾ ಹಾ.
ಕೇಶನ್ ಇಂಪಾರ್ಟೆಂಟು.
ಹ್ಮ್
ಅದು ಮೇನ್ ಬೇಸು ಎಲ್ ನೀವು ಯಾವ್ದೇ ಕಂಪನಿಯಲ್ಲಿ ವರ್ಕ್ ಮಾಡ್ ನಿ ಅಂದ್ರು ಅದೇ ಮೇನ್ ಬೇಸ್. ಇವಾಗ ಎಲ್ಲ. ವೆಜ್ ಅವರು ಇರ್ತಾರೆ ಕನ್ನಡ ಡ ಹಿಂದಿ ಇಂಗ್ಲಿಷು ಸೋ. ಈ ತರ ಕಮ್ಯುನಿಕೇಷನ್ ಸ್ವಲ್ ಕೋರ್ಸು ನಾವ್ ಒ ಸ್ವಲ್ಪ ಎಲ್ ಎಲ್ಲಾರ್ಗಿಂತ ನಾವ್ ಒಂದ್ ಸ್ವಲ್ಪ ಚಂದ ಇರ್ಬೇಕು. ಇವಾಗ ಎಲ್ಲಾರೂ ಇದೇ ಕೋರ್ಸ್ ಮಾಡಿರ್ತಾ ತ್ತ. ಬಟ್ ಅವರಲ್ಲಿ ಇಲ್ಲದೆ ಇರೋ ಒಂದು ಕ್ವಾಲಿಟಿ. ನಮ್ಮಲ್ ಇದ್ದಾಗ ಮಾತ್ರ ಅವ್ರ್ ನಮ್ಮನ್ ಹೈಯರ್ ಮಾಡ್ಲಿಕ್ ಆಗೋದು.
ಹ್ಮೂ.
ಹ್ಮ್ ಈ ತರ ನಾಲೆಡ್ ಜ್ಗೈನ್ ಮಾಡಿ
ಅದೇ ನೋಡ್ತೀನ್ ನಾನು ಇವಾಗ್ ಕಮ್ಯುನಿಕೇಶನ್ ಸ್ವಲ್ಪ ನಾನು ಇಂಪ್ರೂ ಮಾಡ್ಕೊಂತಾ ಇದ್ದೀನಿ ಸೋ ಅದೆಲ್ಲ ಅಂತ ಸ್ಟ್ರೆಂತ್ ಮಾಡ್ಕೊಂಡೂ ಮತ್ತೆ ಕೋರ್ಸು ಮಾಡ್ಕೊಂಡ್ ಇವಾಗ ಸೊ ಸರ್ಟಿಫಿಕೇಟ್ ಇದ್ರೇ ಕಮ್ಯುನಿಕೇಶನ್ ಎರಡು ಇದ್ರೆ ಇಂಟರ್ಫ್ಯೂ ಫೇಸ್ ಮಾಡಕ್ ಚೆನ್ನಾಗಿರುತ್ತೆ ಅಂದ್ರೆ ವನ್ ಫಿಡೆನ್ಸ್ ಇರುತ್ತೆ ಸರ್ಟಿಫಿಕೇಟು ಇದೆ ಪ್ಲಸ್ ನಂದು ಕಮ್ಯುನಿಕೇಶನ್ ಚೆನ್ನಾಗಿದೆ ಅಂದ್ರೇ ಸ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತಲ್ಲಾ?
ಹ್ಮು, ಇಂಟರ್ವ್ಯೂ ಕೊಡ್ಬೇಕಾದ್ರೆ ನೀವ್ ಅವ್ರಿಗ್ ಕೊಡ್ಬೇಕಂತ ಕೊಡ್ಬೇಡಿ ನಿಮ್ ಸೆಲ್ಫ್ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅದೇ ಪ್ಲಸ್ ಪಾಯಿಂಟು ನೀವ್ ಅಲ್ ನಿಮ್ಗೆ ಖುಷಿ ಆಯ್ತು ಅಂದ್ರೆ ನಿಮಗ್ ಕೆಲ್ಸ ಸಿಕ್ ತುಅಂತನೇ ನನ್ ಪ್ರಕಾರ.
ಆಹಹಾ ಅದೇ ನೋಡ್ತಿನಿ ಅದೇ
ಪರ್ಸೆಂಟ್ ಕೊಡ್ಬೇಕು.
ಹ್ಮ್ ನೋಡಣ ಅದ್ರ ಬಗ್ಗೆ ನಿಮ್ಮ್ ಹತ್ರ ಒಂದ್ಸಲ ಮಾತಾಡ್ತೀನಿ ಇದು ಕೋರ್ಸ್ ಆದ್ಮೇಲೆ ಹೆಂಗೆ ಇಂಟರ್ವ್ಯೂ ಫೇಸ್ ಮಾಡೋದು. ಏನೇನ್ ಕೇಳ್ಬೋದು ಅಥವಾ ನಾನೇ ಹೆಂಗೆ ಅವ್ರಿಗೆ ಈ ತರ ಕೇಳಿದ್ರೆ ಹೆಂಗ್ ರೆಸ್ಪಾನ್ಸ್ ಮಾಡೋದು ಅವ್ರಿಗೆ. ಮತ್ತೆ ಈ ತರ ವ ಯಾವ್ ವೇ ಅಲ್ಲಿ ರೆಸ್ಪಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರಿಗೆ ಇಷ್ ಮ್ಯಾನೇಜರ್ ಗೇ ಅಂತ ಹೂ ಅದೆ ಇವಾಗ್ ಕೋರ್ಸ್ ಮುಗ್ಸ್ಕೊಂತೀನಿ ಕ್ ಕೋರ್ಸ್ ಮುಗ್ಸ್ಕೊಂಡು ನಿಮ್ಗ್ ಒಂದ್ಸರಿ ಕಾಲ್ ಮಾಡ್ತೀನಿ ಈ ತರ ಇದೆ ಏನು ಅಂತ
ಮಾಡಿ ಒಳ್ಳೇದು ನಾನು ಹೇಳ್ಕೊಡ್ತೀನಿ ಏನೇನಾದ್ರು ನನಗೆ ಗೊತ್ತಿರೋದು ಟಿಪ್ಸ್ ನಿಮಗೆ ಹೆಲ್ಪ್ ಆಗ್ಬೋದು.
ಹಾ
ಹೇಳ್ಕೊಡ್ತೀನಿ ಅದ್ರಲ್ಲೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಅದೇ ನಿಮಗ್ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಯಾವದೇ ಕಂಪ್ನಿಗ್ ಹೋಗಿ ಇಲ್ಲಿ ಇವಾಗ ಎಲ್ಲಾ ಕಡೆ ಇವಾಗ ನೋಡಿದ್ರ ಓರಾಕಲ್ಲಲ್ಲಿ ತರ್ಟಿ ತೌಸಂಡ್ ಪೀಪಲ್ ನ ಲೇ ಆಫ್ ಮಾಡಿದ್ದಾರೆ. ಒಂದ್ ಮೇಲಿಂದ ಅಷ್ಟೇ.
ಹಾ ಹಾ ಹಾ
ಟಿಮೇಷನೇ ಬಂದಿಲ್ಲ ಅವ್ರಿಗೆ
ಹೌದೌದು
ಈ ತರ ಎಲ್ಲ ಆದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹೇಳಿ ಅದನ್ನೇ ನಮ್ಕೊಂಡು ಎಷ್ಟೊಂದ್ ಜನ ಏನೇನೋ ಈ ಕಮಿಟ್ಮೆಂಟ್ ಇರುತ್ತಲ್ವ.
ಹ್ಮ್
ಈ ತರ ಅದಿಕ್ಕೆ ಪ್ರೈವೇಟ್ ಜಾಬ್ ಅಂದ್ರೆ ರಿಸ್ಕ್ ಇದ್ದೇ ಇರತ್ತೆ. ಬಟ್ ಸ್ಟಿಲ್ ಹ್ಮ ಹೋದ್ರೆ ಇನ್ನೊಂದ್ ಸಿಗುತ್ತೆ ಅದ್ ಬೇರೆ ವಿಷಯ ಆದ್ರೆ ನಮ್ಗೆ ಆ ನಾಲೆಡ್ಜ್ ಇರ್ಬೇಕಷ್ಟೇ.
ಹಾ ಹಾ ಹಾ ಮತ್ತೆ ಇವಾಗ ನಾವು ಅಂದ್ರೆ ಬಿಗಿನರ್ಸ್ಗೂ ಅವೈಲಬಿಲಿಟಿ ಇದೆ ಅಥವಾ ಜಾಸ್ತಿ ಎಕ್ಸ್ಪೀರಿಯನ್ಸ್ ಕೇಳ್ತಾರ ಇವಾಗ ನನ್ಗೆ ಅಂದ್ರೆ ಒನ್ ಇಯರ್ ಒನ್ ಅಂಡ್ ಆಫ್ ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ ಅಲ್ಲಿ. ಸೊ ಆದ್ರೂ ಬೇಸಿಸ್ ಮೇಲೆ ಕೆಲಸ ಹುಡ್ಕದ ಅಥವಾ ಫ್ರೆಷರ್ಸ್ ಆಗಿ ತಗೊಂತಾ ಇರ್ತಾರಲ್ಲ ಅಲ್ ತಗೊಂಡ್ರೆ ಒಳ್ಳೆ ಫ್ಯೂಚರ್ ಇರುತ್ತಾ ನೆಕ್ಸ್ಟ್ ಏನಾದ್ರು ಪೋಸ್ಟಿಂಗ್ಸ್ ಅಥವಾ ಬೇರೆ ಏನಾದ್ರೂ ಹೈರಿಂಗ್ ಆದಾಗ. ಲಾರ್ಜ್ ಹೈರಿಂಗ್ಸ್ ಆಗುತ್ ತಲಾ ತರ ಏನಾದೂ ಟ್ರೈ ಮಾಡ್ಬೋದ ಅಂತ.
ಹ ನೀವ್ ಎಲ್ಲೇ ಕೆಲ್ಸಕ್ ಸೇರ್ಕೊಳಿ ಆಸ್ ಎ ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಷರ್ ಆಗಿ ನಿಮಿಗ್ ಅವ್ರ್ ಟ್ರೈನಿಂಗ್ ಮಾಡೇ ಮಾಡ್ತಾರೆ.
ಹ್ಮು ಹುಹು.
ಸಾಬ್ರು
ಹಾ
ಸೊ ಅದಕ್ಕೆ ಹ ಏನ್ ಮಾಡ್ಬೇಕ ಯಾಕಂದ್ರೆ
ನೀವ್ ಎಕ್ಸ್ಪೀರಿಯನ್ಸ್ ಕೊಟ್ರುನು ಅಂದ್ರೆ ನಿಮ್ಗೆ ಯಾವ ತರ ಎಕ್ಸ್ಪೀರಿಯೆನ್ಸ್ ಇದೆ ಅದೇ ರಿಲೇಟೆಡ್ ರೋಲೇ ಬೇಕು ಅಂದ್ರೆ ನೀವುಅದಕ್ಕೆ ಪ್ರಿಪೇರ್ ಆಗ್ಬೇಕು ಸರಿ ನನ್ ಏನೇ ಬಂದ್ರು ನ ಕಷ್ಟ ಕಲಿತೀನಿ ಅಂದ್ರೆ ಫ್ರೆಷ್ರ್ ಆಗೋದ್ರು ಏನ್ ಪ್ರಾಬ್ಲಮ್ ಇಲ್ಲ ಇನ್ನ ಬೇರೆ ಕಲ್ತ್ ಇವಾಗ ನೋಡಿ ಫ್ರೆಷ್ರ್ ಆಗೋ ನಿಮ್ಗ್ ಒಂದೇ ವಿಷಯದ ಬಗ್ಗೆ ಕೆಲ್ಸ ಕೊಟ್ಟಿದ್ರೆ ನೀವು ಅದೇ ತರ ಹುಡುಕ್ಬೇಕಾಗತ್ತೆ
ಹಾ
ನಿಮ್ಗೆ ಇನ್ನ ಒಂದು ಬೇರೆದು ಇನ್ನೊ ಒಂದು ಎಕ್ಸ್ಟ್ರಾ ಗೊತ್ತು ಅಂದ್ರೆ ನೀವು ಎರಡ್ ರಿಲೇಟೆಡು ಜಾಬ್ ಹುಡ್ಬಹದು ಬಿಡಪ್ಪ ಇವರು ಎರಡ್ ತರ ಎಕ್ಸ್ಪೀರಿಯನ್ಸ್ ಐತೆ ಸೊದವು ತಗೋಬಹದು ತಗೋತಾರೆ ಇವಾಗ ನಾನ್ ಇವಾಗ ಕೆಲಸ ಮಾಡ್ತಿರೋದ್ರಲ್ಲೂ ಹಂಗೆ ಇರೋದು ನ ನನ್ ಮೂರ್ ಕಂಪ್ನಿ ಡಿಫ್ರೆಂಟ್ ಆಗಿ ವರ್ಕ್ ಮಾಡಿದೀನಿ ಸೊ ಇವಾಗ ಹೋಗ್ತಿರೋದ ಟೋಟಲಿ ಡಿಫ್ರನ್ಸ್ ನನ್ ಫಸ್ಟ್ ಫೋರ್ತ್ ಸೇಮ್ ಇತ್ತು ತ್ತ
ಹಾ
ರ ಟೋಟಲ್ ಡಿಫ್ರೆಂಟ್ ಆಗಿದೆ ನನ್ ಆ ಬೇಸಿಸ್ ಮೇಲೆ ಕೆಲಸ ಹುಡುಕ್ ಬಹುದು ಆತರ
ಹ ಅದೇ ನಾನು ಇವಾಗ ಈದು ಓಕೆ ಇದೊಂದು ಚೂ ಎಕ್ಸ್ಪೀರಿಯನ್ಸ್ ಇದೆ ನೆಸ್ಟ್ ಯಾವದಾದ್ರು ಕೋರ್ಸ್ ಸ್ ಮಾಡಿದ್ರೆ ಅದ್ರ ಬೇಸಿಸ್ ಮಾಡ ಜಾಬ್ ತಗಟ್ರೆ ಸೊ ಒಂದು ಒಂದು ವರ್ಷ ಟ್ರೈನಿಂಗ್ ಪಿರಿಯಡ್ ಮುಗಸ್ಕೊಂಡ್ರೆ ಸೊ ಆ ಕೆಲ್ಸನು ಚೆನ್ನಾಗ್ ಕಲ್ತಂಗ ಆಗುತ್ತೆ ಪ್ಲಸ್ ಆ ಕಂಪ್ನಿರ್ ಒಂದು ಆರ್ ತಿಂಗಳು ಜಾಬ್ ಮಾಡಿದ್ರೆ ಅದು ವರ್ಕಿಂಗ್ ಸರ್ಟಿಫಿಕೇಟ್ ಬರುತ್ತೆ ಸೊ ನೆಕ್ಸ್ಟ್ ಏನಾದ್ರು ನಾವ್ ಬೇರೆ ಕಡೆ ಜಂಪ್ ಆಗೋದು ಅಥವಾ ಸ್ಯಾಲ್ರಿ ಹೈಕ್ ಇರೋ ಕಡೆ ಅಥವಾ ಬೇರೆ ಕಂಪ್ನಿ ನೋಡುತಿನಿ ಅಂದ್ರೆ ತುಂಬಾ ಹೇಲ್ಪ್ ಆಗುತ್ತೆ ಅನ್ಸುತ್ತೆ ಆಥರ ಇದ್ರೆ
ಹ್ಮ್ ನೀವ್ ಎಲ್ಲೇ ವರ್ಕ್ ಕೆಲ್ಸ ಮಾಡಿ ಬಿಡಿ ಒನ್ ಇಯರ್ ಅಥ್ವಾ ಎರಡು ವರ್ಷ ಆ ತಿಂಗ್ಗಳಿಗೆಲ್ಲ ಚೇಂಜ್ ಮಾಡಕ ಹೋಗ್ಬ ಬಿಡಿ ಜಾಬು ಅದ್ರಿಂದ ನಮ್ಗ್ ಏನ್ ಬೆಲ್ ಬೆನಿಫ್ ಫಿಟ್ಸ್ ಇರುತ್ತೆ ಗೊತ್ತಾ ಎಕ್ಸಪೀರಿಯನ್ಸ್ ಲೆಟರ್ ಕೊಡ್ತಾರೆ ರಿಲೀವಿಂಗ್ ಲೆಟರ್ ಕೊಡ್ತಾರೆ ಅವೆರ್ಡೂ ನಮಿಗ್ ತುಂಬಾ ಇಂಪಾರ್ಟ್ ನೀವ್ ಯಾವತ್ತಾದ್ರೂ ಇವಾಗ ದೊಡ್ ದೊಡ್ ಕಂಪ್ನಿಗ್ ಹೋಗ್ತೀನಿ ಅಂದ್ರೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಇರತ್ತೆ ನಿಮ್ಗ್ ಏನಾದ್ರೂ ಒಂದ್ ಬ್ಲಾಕ್ ಮಾರ್ಕ್ ಕಿದ್ರೆ ಅವ್ರ್ ನಿಮ್ಮನ್ ಅಯರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದ್ ಕಂಪ್ನಿಗ್ ಕೆಲ್ಸ ಮಾಡ್ತಿರ್ತಿರ ಅ ಇನ್ಫಾರ್ಮ್ ಮಾಡ್ದೆಲ್ ಅ ಕಾರ್ಪೊರೇಟಲ್ ಒಂದ್ ವರ್ಡ್ ಇದೆ
ಹಾ
ಏನ್ ಹೇಳ್ತಾರೆ ಅಂದ್ರೆ ಹೇಳೋದಿಲ್ಲ ಕೇಳದಿಲ್ಲ ಸುಮ್ನೆ ಬಿಟ್ಬಿಡ್ತೀರ.
ಓಕೆ ಓಕೆ ಏನು ಇನ್ಫಾರ್ ಮಾಡಿದಿರಾ ಅಥವಾ ಏನು ಲೆಟರ್ ಹಾಕಿದರ ಪೇಪರ್ ಹಾಕ್ ದಿರ ಜಾಬ್ ಬಿಡ್ಬಿಟ್ಟದ.
ಹೌದು ಸೊ ನೀವು ಯಾವ್ದೇ ಕಂಪ್ನಿಲಿ ವರ್ಕ್ ಮಾಡಿದ್ರು ನೋಟಿಸ್ ಪಿರಿಯಡ್ ಇರುತ್ತೆ ಒನ್ ಮಂತ್ ಟು ಮಂತ್ ರಿಲೇಟೆಡ್ ಕಂಪ್ನಿ ರೂಲ್ಸ್
ಹಾ
ಸೊ ನೀವ್ ಆತರ ಮಾಡಿದಾಗ ನಿಮಗ್ ಬ್ಯಾಂಕ್ ಆ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ನೀವು ಯಾವುದೇ ಕಂಪನಿಗೆ ಹೋದ್ರುನು ನಿಮ್ ದು ಇದಿರುತ್ ತಲ್ವಾ ನಿಮ್ದು ಪಿ ಎಫ್ ಎಫ್ ಈ ಎಸ್ ನಂಬರ್ ಇತ್ತು ಪಿ ಎಫ್ ನಂಬರ್ ಇರು ತ್ತಲ್ವಾ ಅದ್ ದ್ರಲ್ಲಿ ಅವ್ರ ಆ ತರ ತೋರ್ಸಿರ್ ತರೆ
ಹಾ
ಅವ್ ಅಪ್ಸ್ಕೊಟ ಅಂತ ಒಂದ್ ವರ್ಡ್ ಬರುತ್ತೆ. ಅಂದ್ರೆ ಇನ್ಫಾರ್ಮ್ ಮಾಡ್ದಲೇ ಬಿಡೋದು ಆ ಅದನ್ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಅದು ಲೈಫ್ ಟಮ್ ಕ್ಯಾ ಕ್ಯಾರಿ ಆಗ್ತಾ ಇರುತ್ತೆ. ಸೊ ಅದಿಕ್ಕೆ ಯೋಚನೆ ಮಾಡಿ ಹ್ಮ್ ಹ್ಮ್ ಹ್ಮ್ ಮಾಡ್ಬೇಕು ಏನಾದ್ರು.
ಅದೇ ಅದೇ ಕೆಲ್ಸ ಇವಾಗ ಶಿಫ್ಟ್ ಮಾಡ್ಬೇಕಾದ್ರುನು ಸ್ವಲ್ಪ ಆ ಎಲ್ಲ ನೋಟಿಸ್ ಕೊಟ್ಟೆ ನೋಟಿಸ್ ಪಿರಿಡ್ ಮಾಡ್ಕೊಂಡ್ ಕೆಲಸ ಬಿಟ್ರೆ ಸೊ ಜಂಪ್ ಆಗ್ಬೇಕಾರ್ ಒಳ್ಳೆ ಇಲ್ಲಾಂದ್ರೆ ಸುಮ್ನೆ ಬ್ಲ್ಯಾಕ್ ಪಾಯಿಂಟ್ ಆಗ್ಬಿಡುತ್ತೆ.
ಅಪ್ಸ್ಕೊಂಡ್ ಅಂತ ಆ ಬಿಡುತ್ತೆ ನೀವ್ ಅದ್ರ ಇಟ್ಕೊಂಡ್ರೆ ನೀವಿ ನಿಮ್ದ್ ಇವಾಗ ಅದನ್ ತೋರ್ಸ್ಕೊಂಡ್ ನೀವು ಬೇರೆ ಕಡೆ ಹೋದ್ರುನು ಹ ಕ ಎಲ್ಲಾ ಕಂಪ್ ನೀನು ಅದೇ ರೂಲ್ಸೊ ಅದನ್ನ ನೋಡಿ ಮತ್ತೆ ನಿಮ್ದು ಏನು ಸಿ ಟಿ ಸಿ ಇರುತ್ತೆ ತ್ರೀ ಮಂತ್ಸ್ ದು ಇ ಇ ಕೇಳ್ತಿದ್ದಾರೆ ಸ್ಯಾಲ್ರಿ ಸ್ಲಿಪ್ಪು. ಅದ್ರು ಮೇಲೆ ಲೈಕ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಹೈಕ್ ಕೊಡ್ತಾರ್ ಆ ತರ ಇರುತ್ತೆ ಎಲ್ಲಾ ಕಂಪ್ ಮೇಲು ಇದೆ.
ಹ ಸರಿ ಸರಿ ಹಂಗಿದ್ರೆ ನನ್ ಕಾಲ್ ಮಾಡ್
ಹೊ ಸರಿ ಆಯ್ತು. ಏನಾದ್ರೂ ಇದ್ರೆ ಹೇಳಿ ಹ್ಮ್ ಬಾಯ್ ಹ